ಹಲೋ ಹಲೋ
ಹಲೋ ಏನ್ ಮಾಡ ಹತಿರಿ?
ಏನಿಲ್ಲ ನೋಡ್ರಿ ಕುನ್ ತೀನಿ ನೀವ ಏನ್ ಮಾಡಕತ್ತೀರಿ?
ಬಟ್ಟಿ ಬಟ್ಟಿ ಮಡಚಕತ್ತಿನ್ ಅಂದ್ರೆ ನಿನ್ನೆ ಅವತ್ ಊರಿಗ್ ಹೋಗಿದ್ವಲ್ಲ ಬಟ್ಟಿ ಮಾಡ್ಚಿದ್ದಿಲ್ಲ ಎಲ್ಲಾ ಹಂಗೆ ಇಟ್ಟಿದ್ದೇರಿ. ಬಂದು ನಿನ್ನೆವಗ್ದ್ ಒಂದ ಒಂದಿನ ಗ್ಯಾಪ್ ಮಾಡ್ಕೊಂಡಿನ್ರಿ. ಸ್ವಲ್ಪ್ರ ರೆಷ್ಟ್ ಮಾಡ್ಕೊಂಡಿನ್ರೀ ಮರ್ದಿನ ಬಂದ್ ಬಟ್ಟಿ ಓಗ್ದೀನ್ರಿ. ಹ್ಮ್ ಹ್ಮ್ ಇವತ್ತು ಒಂದು ಬಟ್ಟೆ ಮಾಡ್ಚನ್ ರಿ ಹಿ ಹಿ ನನೊಂತರ ವಿಚಿತ್ರ ವಿಚಿತ್ ತ್ರ ನಂದು
ರೆಸ್ಟನ್ನು ಬೇಕಲ್ಲ ಮತ್ ಬಂದ್ಮೇಲೆ ನೈಟ್ ತ್ತಾಗಿತ್ತೇನು.
ಹಾ ಇಲ್ಲರಿ ಮರ್ ದಿನನೆ ಮಾಡ್ಬೇಕು ಅಂತಂದ ಯಾಕೋ ಮನಸ್ಸ ಬರ್ಲಿಲ್ಲ ರೀ ಇವತ್ ತ್ತೆಲ್ಲಾ ಬಟ್ಟಿ ಮಾಡ್ಚಿ ನಿನ್ನೆ ಮಾಡಿಚ್ಬೆಕು ಅಂತಂದೆ ಅದು ಟೈಮ್ ಕೂಡ್ಲಿಲ್ಲ. ನಿನ್ನೆ ಮಡ್ಚಕ್
ಹೌದೌದ್ ಹ್ಮ್.
ಏನ್ರ ದಿನ್ನ ಮಾಡಿದ್ದೇ ಮಾಡಿದ್ ಮಾಡ್ ದೆ ಮಾಡಿದ್ ಯಾರ ಮಾಡ್ತಾರೀ ಚಂತನ ಹ್ಮ ನಮ್ದು ಸ್ವಲ್ಪ ಅರ್ಥ ಹ ಹ ಹ ಬರಬ್ಬರಿ ಅಂದ ನೋಡ್ರಿ ಯಾರಾದ ಅರ್ಥ ಮಾಡ್ಕೋಬೇಕ್ರಿ ನಮ್ಮವ್ರಿನ ಅರ್ತ ಮಾಡ್ ಕೊಳಲ್ಲ ಸುಮ್ ನಾವೇ ನುಂಗಬೇಕು ಮತ್ತ ಏನ್ ನಾನ ಇವತ್ ತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದೇರಿ ನೀವ್ರಿ ನೀವ್ರೀ ನಿಮ ಕೇಳದೇ ಮರ್ತೇರಿ ನಾನು ನನ್ಗಷ್ಟ್ ಸರಿಯಾಗಿ ಬರಲ್ಲ ನೋಡ್ರಿ ಅದ ಒಂದ್ ಅದ ಒಂದ ಕಲಿಬೇಕಂತ ಬಾಳ್ ಐತಿ
ಹ್ಮ ಚಪಾತಿ ಗೋಬಿ ಪಲ್ಯ ಮಾಡಿದ್ದೆ ಹ್ಮ್ ಬಂದೆ
ಇವತ್ ಆರ್ ಹ ವ ರೆಸ್ಟ್ ಲತೆ ನಾವ್ ರೆಷ್ಟು ತಗೊಂತೀವಿ ಇವತ್
ನಾವು ರೆಷ್ಟು ತಗೋ ಬೇಕಾಯ್ತು
ಹ್ಮ ಹ್ಮ
ಹ ಚಪಾತಿ ನಮ್ಮ್ ಮನೆಯವ್ರ ತಿನ್ನೋದಿಲ್ ರಿ ನಾವೇ ನಾವೇ ಮಡ್ಕೊಳದ್ ಎರಡ್ ಎರಡು ಹಾಕೊಂಡೆ ಒಂದ್ ನಾಲ್ಕ್ ಮಾಡ್ಕೊಂಡೆ
ಹಾ ಎದಕ್ ರಿ ತಿನ್ನಲ್ಲಾರೀ
ಸ್ಟೈಲ್ ಅಂತ
ಅಯ್ಯೋ ಇದು ಒಬ್ಬರು ತಿನ್ಲಿಲ್ಲ ಪ್ಪಾ ಅಂತಂದ್ರೆ ಕೆಲ್ಸ ಮಾಡಕ್ ಬಾಳ
ಓರಾಡ್ತದೆ ಅವ್ರಿಗೆ ಮತ್ತ ಸಪ್ರೇಟ್ ಮಾಡ್ಬೇಕು ಮತ್ತೆ ಹ್ಮ ನಮ್ಮ ಮನೆಯವರು ಅಷ್ಟೇ ಅದ ನನ್ಗೆ ಬೈ ಬದ್ನೇಕಾಯಿ ಚಪಾತಿ ಕಾಂಬಿನೇೇಶನ್ ಅಂದ್ರೆ ಬಹಳ ಇಷ್ಟ ಅದ ತಿನ್ನಲ್ಲ ಅವ ಎರಡು ತಿನ್ನಲ್ಲ ಅವ್ರು ಬದ್ನೇಕಾಯಿ ಪಲ್ಯ ಮಾಡಿದ್ರೆ ಅವ್ರಿಗೆ ಮತ್ತೆ ನಾವು ಸಪ್ರೇಟ್ ಆಗಿ ಬೇರೆದ್ ಮಾಡ್ಬೇಕು ಅನಿಂಟೆಲಿಜಬಲ್ ನನ್ಗೆ ನನಗ್ ಬೆಂಡೆಕಾಯಿ ಅವ್ರಗ್ ಫೇವ್ರೇಟ್ ನನ್ಗ್ ಇಷ್ಟ ಇಲ್ಲ ಅದು ಅವ್ರಗ್ ಬೆಂಡೆಕಾಯಿ ಮಾಡಿದ್ದಾಗ ನಾನ್ ಬೇರೆದ್ ಮಾಡ್ಕೊ ಹೋಗಬಕ್ ಮತ್ತೆ
ಇಂಗ ಆದಂದ್ರೆ ಕುತ್ತಿಗೆ ಬಂದ್ಬಿಡ್ತದ
ಹೇಳೇಡ ಅದಕ್ಕೆ ಎರಡು ಬಟಮ ತರೋದಿಲ್ಲ ನೀವು ಬೇಕಾದ್ರೆ ಬೆಟೆಕಾಯಿ ತಿನ್ನೋದಿಂದ್ರ ಹೊರ್ಗಡೆ ತಂದಕೊಂಡ್ ಬಿಟ್ಟು
ಹ ಮಾಡ್ತ ತಿಂತಾರೀ ಹಂಗೇನ
ತಿಂತಾರೆ ಯಾಗಾದ್ರ ಅಪರೂಪ ತಿನ್ಬೇಕು ಅನ್ಸಿದ್ದ ಅವ್ರ ಆಕ್ಟ್ನಳ್ಳಿಲಿ ಹೊರಗಂದು ಊಟ ತಿನ್ನೋದೇ ಕಮ್ಮಿ ಎಷ್ಟು ತಡ ಆದ್ರೂ ಮನೆಗೆ ಹ್ಮ ಹ್ಮ
ಆಯಿಲಿ ಫುಡ್ ಮಸಾಲೆ ಎಲ್ಲಾ ಹೆಂಗ ಹೆಂಗ ಹ ತಾರೇನೋ ಎಷ್ಟು ಅದ್ಕೆ ತಿನ್ನೋದಿಲ್ಲ ಜಾಸ್ತಿ ತುಂಬಾ ಅಪರೂಪ ತಿನ್ನೋದು ಹೊರಗಡೆ ನಾನ್ ಇರ್ಲಿಲ್ಲ ಅಂದ್ನು ತಾವೇ ಅ ಅಡಗೆ ಮಾಡ್ ಹಕೊಂಡ್ ಊಟ ಮಾಡತಾರ ಹೊರತು ಹೊರಗಡೆ ತಿನ್ನೋದಿಲ್ಲ
ನೋಡ್ರಿ
ಇ ಕಾಲೇಜ ಅಲ್ಲಿ ಸ್ಕೂಲ್ ಅಲ್ಲಿ ಬಿಸಿ ಊಟ ತಿ ತಿಂತಾರೆ ಮಧ್ಯಾಹ್ನ
ಹ್ಮ್ ನೋಡ್ರಿ ಹ್ಮ್ ಹಂಗ ಇರ್ಬೇಕ್ರ ಇವಾಗಿನೇನೆಲ್ಲ ಬಿಟ್ಬಿಡ್ಬೇಕ್ರೀ ನಮ್ಮರು ಎಲ್ಲಾ ಒಳಗ ಹೊರಗಿನ ಎಲ್ಲಾ ಬಿಡ್ತಾರ ನಾನೇ ಒಂದ್ ನಾಲ್ಕ್ ದಿನ ಮಾಡಿಲ್ಲ ಅಂತೇಳಿ ಅ ಮನಯಾಗ ಸರಿ ಹೋಗ್ಲಿಲ್ಲ ಅಂದು ಅದೆಲ್ಲಾನು ನಮ್ಮ ವೈ ಎಲ್ಲ ಇಡ್ತಾರಲ್ಲ ಊಟ ಕರೆಕ್ಟ್ ಆಗ ಹೋಗಿಲ್ಲ ಅಂದ್ರೆ ಹೊರಗೆ ಊಟ ಮಾಡಾರ ಈ ನೆಗಡಿ ಕೆಮ್ಮು ಮಿಕ್ಬಿಟ್ಟ
ಹೌದ್ ಮತ್ತೆ ಒಬ್ಬರು ಆತಿಲ್ಲದವ್ರಿಗೆ ಹೊರಗಿಂದ ಆಗ್ಬರಲ್ಲ
ಏನ್ ಮಾಡ್ತೀರಿ ಏನಾದ್ರು ಒಂದ ಏನಾರ ಒಂದಲ್ಲ ಒಂದ್ಏನಾರ ಪ್ರಾಬ್ಲಮ್ ಇರೋದೇ ನೋಡ ಹ್ಮ್ ಮತ್ತೇರಿ ಎಲ್ಲಾ ಕೆಲ್ಸ ಆಯ್ತ್ರಿ ಮಧ್ಯಾಹ್ನ ಕ
ಹ್ಮ್ ಮಧ್ಯಾಹ್ನಕ್ ಮಾಡ್ಬೇಕ್ರಿ ಬೆಳಗ್ ಹಾಗ ಟಿಫಿನ್ ಇದು ಚಪಾತಿ ಮಾಡಿದ್ನಲ್ಲ ಅಲ್ಯ ಅದು ಪಲ್ಯ ಅದು ಆದ ರೈಸ್ ಏನಾದ್ರು ಮಾಡ್ಕ
ಮತ್ತೆ ಇದು ಯಾವ್ ಇದು ಆ ಏನಂತಾರ ಇದು ಅಂದ್ರೆ ಏನ್ರೀ ನಿಮ್ ಕೇಳ್ತೀನಿರಿ ಒನ್ ಮಿನಿಟ್ ಕಟ್ ಮಾಡ್ಬೇಡ್ರಿ ಅದು ಆಕ್ಟಿವಿಟಿ ಪ್ಲಾನ್ ಅಂತಂದ್ರೆ ಏನ್ರೀ
ಆಯ್ತ ಬ್ರೇಕಿಂಗ್
ಐಸ್ ಬ್ರೇಕ ಈಗಲ್ ನನ್ಗೂ ಅಷ್ಟ ಐಡಿಯಾ ಎಲ್ಲ ಆಯ್ತು ಇದು ಎಕ್ಷನ್ ಪ್ಲಾನ್ ದಾಗ ಕೊಟ್ಟಾರಲ್ಲ ಅದು
ಹಾ ಅದೆ ಎಲ್ಲದಕ್ಕೂನು ಐಸ್ ಬ್ರೇಕಿಂಗ್ ಐಸ್ ಬ್ರೇಕಿಂಗ್ ಐಸ್ ಬ್ರೇಕಿಂಗ್ ಅನಕತ್ತಾರೀ ನನ್ಗೆ ಗೊಟ್ಟಾಗ ಗೊತ್ತಾಗವಲ್ತ್ರಿ ಐಸ್ ಬ್ರೇಕಿಂಗ್ ಅಂತ ಅಂದ್ರೆ ಏನ್ ಗೊತ್ತ ಅಯ್ಯೋ ಎಲ್ಲಾ ವೆರೈಟಿ ಅದಕ್ ಅದಕ್ ಹೊಂದಾಣಿಕೆ ನೀರೆಲ್ಲಾ ಅಸಲ್ಲ ಹಾ ನಮ್ದು ಪೋಸ್ಟ್ ಮೆಟ್. ಬರುತ್ತಲ್ರರಿ ನಿಮ್ದು ತ್ರೀ ಅಲ್ರಿ.
ತಗೊಂಡಿದ್ದೆ ಈ ಸಲ ಬೇಕಂತಾನೆ ಪ್ರೀ ತಗೊಂಡೆ. ಹ್ಮ್ ಗೆರೆ ಸ್ವಲ್ಪ ನಾಲೆಜ್ ಬರ್ತದೆ ಹೈ ಸ್ಕೂಲ್. ಸ್ಕೂಲ್ ಸಬ್ಜೆಕ್ಟ್ ಇರುತ್ತಲ್ಲ ಹ್ಮ್.
ಐತ್ರಿ ಅಪ್ಪಾ ಹೋಗಿ ಹೋಗಿ ಅಂತ ತಗೊಂಡಿರಲ್ರಿ.
ಇಗೆಲ್ಲ ಹೆಲ್ಪ್ ಆಗ್ತದೆ ಅಂತ ನಾನೇ ತಗೊಂಡೆ ಅದು ಬೇ.
ಇವನ್ ಪೋಸ್ಟ್ ಮೆಟ್ರಿಕ್ ಇಲ್ರಿ. ಮೇನ್ ಅದಕ್ ಅಲ್ಲ ಇದಕ್ ಬರದು
ಏ ಅದೆಲ್ಲ ಆಗಿದೆಲ್ಲ ಆಲ್ರೆಡಿ ಕಂಪ್ಯೂಟರ್ದು ಅದರದ್ದು ಮಾಡ್ತೀನಿ ಅಂತ ಅಂದ
ಹ್ಮ ಸೈನ್ಸ್ ನಮ್ಗ ಅದು ಟ್ರೈನಿಂಗ್ ಆಗಿಲ್ಲ ಏನಿಲ್ಲ ಸೈನ್ಸ್ ನೀನೇ ಮಾಡ್ಬೇಕ ಸೈನ್ಸ್ ಮ್ಯಾತ್ಸ್ ರಿಮೇನಿಂಗ್ ಏನಿದ್ ನಾ ಮಾಡ್ತೇನ ಅಂತ ಹೇಳಿದೀನಿ ಅವಕ್ಕೆ.
ಹಾ ಹಾ ಹಾ ಅಂದ್ರೆ ಎದ್ರ ಬಗ್ಗೆ ಹೇಳ್ರಿ ಸೈನ್ಸ್.
ಅವ್ ಕಿಟ್ಟ ಕೊಟ್ಟಿರ್. ಕೊಡುತರಲ್ಲ ಏನನು ಅವ್ರ ಎಕ್ಸ್
ಹಾ ಹಾ ಹಾ ಹಾ. ದು ಪ್ರೊಜೆಕ್ಟ್ ಸೈನ್ಸ್ ಲೈಬ್ರರಿ
ಸೈನ್ಸ್ ಲಾಬ್ ಹ್ಮ ಅದೆಲ್ಲದವಾ ಅದ್ಕೆ ಇನ್ನ ಮಟೀರಿಯಲ್ ಏನು ತೆಗ್ದಿಲ್ಲ ನಾನು. ಹ್ಮ ಇವತ್ ನಾಳೆ ಮಧ್ಯಾಹ್ನ ಬರ್ತ ಬಂದಿದ್ದಾವಲ್ಲ ಹಾಲಿಡೇಲ್ಲೇ ಎಲ್ಲಾ ಮಟರಿ ಎಲ್ಲೂ ಬಂದಿದ್
ಹಾ ಹಾ ಹಾ ಅವ್ರು ಬರ್ತೀನ್ ಅಂತ್ ಹೇಳಿದ್ದಾರಿ ಕೋಟಿಯರ್ರಿ ಬಟ್ ಸೈನ್ಸ್ನು ಯಾವನು ಬಂದಿಲ್
ಸೈನ್ಸ್ ಮಾಡಿದ್ದನ್ನ ಪೋಸ್ಟ್ ಮ್ಯಾಟ್ರಿಕ್ ಇಲ್ಲ ರೀ
ಹಾ ಹಾ ಹಾ ಬರೀ ಅವ್ ಗೇಮ್ಸ್ ಕೊಟ್ಟಿದಾರ ನೋಡ್ರಿ
ಹ್ಮ ಗೇಮ್ಸ್ ಇರ್ತಾವ ಮತ್ತ ಬುಕ್ಸ್ ಕೊಟ್ಟಾರ ನು ಕಾಂಪಿಟೇಟಿವ್ ಎಕ್ಸಾಮ್ದ
ದೋಡ್ಡು ಡೋಡ್ಡು ಬಾಳ ದಪ್ಪ ದಪ್ಪ ಇದಾವ ಅವು ಓದಕ್ ಕೊಟ್ರಪ್ಪ ಇವ್ ಇಷ್ಟ ದೋಡ್ಡದ ಬುಕ್ಕ ಬ್ಯಾಡಕ ಅಂತ ಅಂದ್ರೀ ಮಕ್ಕಳ
ನೀವ ಒದ್ರಿ ಇಲ್ಲಾಂದ್ರ
ನಾನು ಏ ಎಷ್ಟ ಚೆನ್ನಾಗತ್ರಿ ಓದ್ಕೋಬಹದ್ರಿ ನಾಲೆಜ್
ಹ್ಮ್ ನಮ್ಗ ಕೊಟ್ಟಾರಂತೆ ನಮ್ಮ ವರ್ಡನೆ ತಗೊಂಡ್ ಬಿಟ್ಟಳ ನನ್ಗಂತ ಇಲ್ಲ ಆದ್ರ ಅಟ್ಲೀಸ್ಟ್ ನನ್ ಬಲ್ಲಾದ್ರು ಇದ್ರೆ ನಾ ಎಕ್ಸಾಮಿಗಾರ ಸ್ವಲ್ಪ ನೋಡ್ಕೋತಿದ್ದೆ
ಅಯ್ಯ ತಗೋಬೇಕಿಲ್ ನಾನ್ ಕೊಡ್ತೀನಿ ತಗೋರಿ ನಾನ್ ಕೊಡ್ತೀನಿ ತೊಗೋರಿ ಬಾರಿ ಏನ್ರಿ ಓದಕಂದ್ರೆ ಎಲ್ಲರೂ
ಹ್ಮ್ ಅದೇನ್ ಮತ್ತೆ ನಾಲ್ಕ್ ದಿನ ಓದಿ ಮತ್ತ ರಿಟರ್ನ್ ಮಾಡದೇ ಇರ್ತದ ಅದ್ಕ್ಕೆ ಬೇಕ ಅದ್ಕ್ಕೆ ಮತ್ತೆ ಯಾವಾಗಾರ ಮೀಟಿಂಗ್ ತಾಕ್ ಸಿಕ್ಕ್ರಿ ತೊಂಬಾರೆ ಅಂತವ್ರಿ ಹ್ಮ
ಹಾ ಹಾ ನನ್ಗೆ ಹೇಳ್ರಿ ನಾನ್ ಬರ್ಬೇಕ ಅದ್ರ ನಾಳೆ ಇರ್ಬೇಕಾದ್ರೆನೇ ಹೇಳ್ತಿ ನಾನ್ ತಂದ ಇಟ್ಕೊಂಡ್ ಬಿಡ್ತೀನರಿ ಓದ್ರಿ ಮತ್ತೆ ಅದೇನ್ ಸಾಮಾನ್ಯ ವಿಜ್ಞಾನ ಪಾರ್ಟ್ ಒನ್ ಪಾರ್ಟ್ ಟೂ ಅದಾವ್ರೀ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಪಾರ್ಟ್ ಒನ್ ಪಾರ್ಟ್ ಟೂ ಐತ್ರಿ ಹಾ ಮತ್ತ ಹ ಹಿನಾ ಒಂದು ವ್ಯಾವಹಾರಿಕ ಜೀವನ ಸ್ಪರ್ಧಾತ್ಮಕ ಶೈಲಿ ಅಂತ ಏನು ಐತ್ರಿ ಅದನ್ನು ಪಾರ್ಟ್ ಒನ್ ಪಾರ್ಟು
ಹ್ಮ ಅವ್ರಿಗೆ ಹೇಳಿಲ್ಲ ಅಂದ್ರೆ ಒಂದ ನನ್ಗ ನಾ ಒಂದ್ ಎಂಟ ದಿನಾನೇ ಕೊಡ್ರಿ ಸಾಕ ತ್ತೆ ಮತ್ತೆ ಎಲ್ಲ ಮತ್ತ್ ಯಾಕಂದ್ರ ಹ್ಮ ಹ್ಮ ಈ ಕಾಂಪಟೇಟಿವ್ ಈಗ ಸೀಟ ಬಿಡ್ತಾರಲ್ಲ ಅಂತ ಸ್ವಲ್ಪ ಟ್ರೈ ಮಾಡ್ದಂಗ ಅಷ್ಟೆ
ಟಿರಿ
ಪಿಸಿಆರ್ ಪಿ ಎಸ್ಟಿ ಜಿಪಿಟಿದ
ಅದ ಏದದ್ರಿ ಹಾ ಹ ನಿಮ್ದು ಡಿಎಡ್ ಆಗೇತಲ್ರಿ
ಬಿ ಬಿ ಎಡ್ ಆಗ್ಯಿದೆ ಟಿ ಇ ಟಿ ಕ್ಲಿಯರ್ ಆಗ್ಯಿದೆ ಈಗ ಅದೇ ಪೋಸ್ಟ್ ಬಿಡ್ತಾರ ನಂತ ವೇಟ್ ಮಾಡಕತೀನಿ ಸವರ್ಪುರಲ್ಲೇ
ಅಲ್ಲಿ ಇತ್ತಪ್ಪ ಅಂದ್ರೆ ಅಲ್ಲಿ ಅಮೌಂಟ್ ಬಿ ಎಡ್ಗ ಹೆಂಗ ಐತಿತಿ ಸ್ವಲ್ಪ ಕೇಳ್ರಿ
ಅಮೌಂಟ್ದ ನಂ್ ಪರಿಚಯದವಾರೊಬ್್ರ ಅದಾರ್ ತೋ್ರಿಲ್ಲ ಅರಂಧತಿ ಕಾಲೇಜ್ ಅಂದ ಾ
ಹಾ ಸ್ವಲ್ಪ ಕೇಳ್ರಿ ಅಮೌಂಟ್ ಇವಾಗ ಖಾಲಿ ಇತ್ತ ಅಂದ್ರೆ ಹೇಳ್ರಿ
ಅಲ್ಲ ಬಿ ಎಡ್ ನೀ ಪ್ರವೇಟ್ ನಾಗ್ ತಗೊಂಡ್ರ ಒಂದ್ ಲಕ್ಷ ಬರುತ್ತ ಗರ್ಮೆಂಟ್ ಸೀಟ್ ಬಂದ್ರೆ ಸ್ವಲ್ಪ ಕನ್ಸ ೇಶಂದ ಒ ತ ಸಾರ ಆದ್ರರು ಬಂದೇ ಬರ್ತದೆ ಎಲ್ಲ ಹೋದ್ರು
ಬಟ್ ಒಂದ್ ಬರ್ಷಿಕ್ ರೀ ಬಟ್ ತಿಂಗಗಳ ತಿಂಗಗಳ ಇಪ್ಪತ್ತ ಇಪ್ಪತ್ತ
ಹಾ ಹಾ ಕೊಟ್ರೆ ನಡತ ಸೆಮಿಸ್ಟರ್ ವೈಸ್ ಕೊಟ್ರೆ ನಡತ ಸ ಹ ನಾ ಸೆಮಿಸ್ಟರ್ ಅವಾ ನೀವು ಕೊಟ್ಟ ಬೌದುಂಗೆ ಈಗ ಏನ್ ಈಗ ಈಗ ಇದು ಹೋಗ್ತಿೀರಲ್ಲ ಸಂಜೆ ಹಾಸ್ಟೆಲ್ ಅದ್ರಾಗೆ ಸ್ವಲ್ಪ ಜೋಡ್ಸಿ ಜೋಡ್ಸಿ ಕೊಟ್ಬಿಡ್ರಿ ಮತ್ತ ಏನ್ ಮಾಡ್ತರ
ಬರಿ ಐದೆ ಸರ್ ಬರ್ತ
ಅವೇ ಎಲ್ಲಾ ಸೇರ್ಸ ಮ ಮ ಅಂದ್ರೆ ಬಾಳ ಆಗ್ತಾವಲ್ಲ ಮತ್ತೆ
ನಿಜ ರೀ ಹಂಗೆ ಮಾಡ್ ತಿನ್ಿ ಮತ್ತೆ ಏನ್ ಮಾಡ್ಲಿರಿ
ಹ ತಿಂಗಳು ಅ್ರ ನಲ್ವತ್ತಾಯ್ತು ಬರ ಎಂಟು ತಿಂಗಳ ಇಷ್ಟ ನಲ್ತ್ತಾಯ್ತಲ್ಲ ರಿಮೇನಿಂಗ್ ಸ್ವಲ್ಪ ಅರೇಂಜ್ ಮಾಡ್ತ ಹೋಗಕ್ ನೋಡ್ರರಿ
ಹಾ ಸೊ ಮಾತ್ ಬಿಿಡ್ತೇಲ್ೀ ಸೊ ಕೇಳ್ರಿ ಇನ್ನ ಏನಾದ್ರು ಖಾಲಿ ಇತ್ತಂದ್ರಿ ಸೀಟ್
ನಮ್ಮ ಪರ್ಚದರ ಒಬ್ಬರು ಅದಾರ ಅಲ್ಲೇ ಮಾಡ್ತಾರೆ ಅ ಕೇಳ್ ತಿಂತವ್ರೀ ನಲ್ಲಿ ಒಪ್ಲೆ ಕೇಳ್ ತಿಂತವ್ರೀ
ಅಂದ್ರೆ ಇವವಾಗಿಲ್ಲಪ್ಪಾ ಅಂದ್ರೆ ಮತ್ತೆ ಒಂದ್ ವರ್ಷ ಬ್ಯಾಕ್ ಆಗತ್ರಿ ಮತ್ತೆ ಒಂದು ವರ್ಷ ತನ
ಹೌದು ಸುಮ್ನೆ ರನ್ ಅಲ್ಲಿ ಹಿಂಗೆ ಮುಗಬಿಡ್ತದೆ, ಓದೋ ಚಲೋ ಅದು ಎಲ್ಲಾದೂ ಪ್ರೈಮರಿಲ್ ಹೋಗಕ್ ಬರ್ತದೆ.
ತಕೊಂಡ್ರ ಬರ್ತಿ ಯಾವಾಗರ ಒಂದಸರಿ ಬಂದ್ರೆ ನಡಿತತಿ.
ಡೈಲಿ ಬರ್ತೀವಿ ನೀವು ಮನೇಲ್ಲೇ ಇದ್ರೆ ಡೈಲಿ ಬಂದ್ಬಿಡ್ರಿ ಅದು ಸಂಜೆ ಹೋದ್ಮೇಲೆ ಟ್ಯೂಷನ್ ಹೇಳ್ರಿ ಅಂತ. ಅರ್ಷ್ ಮಾಡ್ಕೊಬೇಕು ಸು ಮನೇಲಿ ಕುಂತು ಏನ್ ಒಬ್ರ್ ಬರ್ತ ಇದೆಲ್ಲಾ ಬಿಡ್ ಡೈಲಿ ಓದ ಅ ಮುಂದೆನು ಎಕ್ಸಾಮಿಗೆ ಹೆಲ್ಪ್ ಆಗ್ತಾವ್ ನಿಮಗೆ.
ನಿಜರಿ ನಿಜರಿ ನಿಜರಿ
ಟ ಟಿ ಸಿ ಇಟಿ ಎಲ್ಲಾ ಇದ್ರ ಮ್ಯಾಗೆ ಇರ್ತಾವ ಎಲ್ಲಾ.
ಹಾ ನಿಜ ರ
ಹ ಕೇಳ್ತನ ತವ್ರೀ ನಮ್ಗೆ ಆಧಾರ್ ಪರ್ಚದವ, ಹ್ಮ.
ನೀವಿದ್ರೆ ನನ್ಗ ಒಸ ನನ್ ನನಗ ಏನಿಲ್ಲದ್ರ ಸ್ವಲ್ಪ ಸಾಯಂಕಾಲವರೆಗೂ ಹದ್ರಿ ಏನಾದ್ರು ಒಂದು ಅಪ್ಡೇಟ್ ಕೊಡ್ರಿ. ಎಲ್ಲರೂ ಮಾಡಿದಿದ್ದಾರೆ ನಮ್ ಕ್ಲಾಸ್ ಮೇಟ್ಸ್ ಹ ನೀವು ನೋಡಿರಲ್ಲ ಎಲ್ಲರೂ ವರ್ಕ್ ಮಾಡ ಎಲ್ಲ ಆಲ್ಮೋಸ್ಟ್ ಎಲ್ರರು ಬಟ್ವಾಗ್ ಮಾಡಕತ್ತಾರೆ ಅವರು ಯಾರ ಸು ಲಕ್ಷ್ಮಿ ಅವರು ಎಲ್ಲರೂ ಮಾಡ್ತಾರೆ ಎಲ್ಲರೂ ರನ್ನಿಂಗ ಸುಮ್ ಒಂದ ಎರಡು ವರ್ಷದಲ್ಲಿ ಆಯ್ತಪ್ಪ ಅಂತಂದ್ರೆ ಸ್ಕೂಲ್ಲಿ ಗೆಸ್ಟ್ ಟಚರ್ ಆಗ ಹೋಗಬಹದಲ್ಲ ಅ ಆ ಕಾರಣ ಹಾ ಅದು ಒಂದ ಕಾರಣಕ್ಕೆ ಹಾ ಬಿ ಎಸರಿ
ಮಸ ಆಗಲ್ಲ ತ್ರ ನಾ
ಬಸಿ ಆಕಿದ್ರಿ ಕೇಳ್ರಿ ಒಂದ್ ಮಾತ್ ನೋಡ ಬೆಟರ್ ಲಕ್
ತದ
ಡಿ ಎಡ್ ಬಟ್ ಡಿ ಎಡ್ ಅದು ಇವಾಗ ವ್ಯಾಲಗ್ ಇಲ್ಲ. ಲ್ರಿ ಎಷ್ಟು ಅಸಲ
ಗೌರ್ಮೆಂಟ್ ಪೋಸ್ಟ್ ಡಿ ಎಡ್ ಖಾಲಿ ಅದ. ಪ್ರೈಮರಿ ಬಿ ಎಸ್ ಟಿ ಇ ಅದೇ ಜಾಸ್ತಿ ಪೋಸ್ಟ್ ಗಳು ಖಾಲಿ ಅದಾವ ಗೌರ್ಮೆಂಟ್ ಅಂದ್ರೆ ಮುಂದೆ ನೀವುಓದಿ
ಡಿ ಎ ಡಿ ದೂ ಅಮೌಂಟ್ ಕಮ್ಮಿ ಇರುತ್ತೇ ಏನ್ರರಿ
ಅಷ್ಟೇ ಇರ್ತದ ಅದು ಒನ್ ಇಯರ್ ಅಷ್ಟೇ ಇರ್ತದದು
ಡಿ ಎ ಡಿ ಬರೇ ಒನ್ ವರ್ಷ ಅಮೌಂಟ್ ಹೆಂಗಐತ್ರಿ ಅದು
ಅಮೌಂಟ್ ಕಡಿಮೆ ಕಡಿ ಮೇ ಇರ್ಬಹದು ಸ್ವಲ್ಪ ಎಷ್ಟೇ ಬರ್ಬಹದು ಐವತ್ತು ಅರವತ್ತ ತನಕ
ಹ ಕೇಳ್ತೀರ ಏನ್ರರಿ
ಎರಡು ಕೇಳ್ತೀನಿ ತೊಗರಿ ನೋಡಿ ಮೇಡಮ್ ನಾವು ಅವವಾಗ ಒಂದ್ ವರ್ಷ ಆದಂತ ಕೇಳಿದ್ದೆ ನಾನು ಕೇಳಿಲ್ಲ
ನಿಂದು ಡೀಡಾಗಿದ್ದ ಬೀ ಎಡ್ ಆಗೇತೀರಿ
ಬಿ ಎಡ್ ಎರಡ ವರ್ಷ
ಹೌದ್ರಿ ಸರಿರಿ ಹಂಗಂದ್ರ ಕೇಳ್ರಿ ನಾನ್ ಮಾಡ್ತೀನಂತ
ಕೇಳ್ತೀನಿ ತೊಗರಿ ಇಲ್ಲಾಂದ್ರೆ ಶಾಪೂರ್ನು ಒಬ್ರ
ಹ ಬಟ್ ನಿಮಗ ಪರಿಚಯ ಹ ಬಟ್ ಡಿ ಎಡ್ ಬರಿ ಒಂದೇ ವರ್ಷ ಅಂದ್ರೆ ಚಲೋ ಅಲ್ರರಿ
ಹ್ಮ್ ಒಂದೇ ವರ್ಷ ಇರ್ಬೋದೇನ ಅಂತ ಅನ್ಸಾಗತದೆ ನನಗ ಈಗ ಮತ್ತ ಚೇಂಜ್ ಆಗತ್ತಂದ್ರೆ ನನಗೂ ಅಷ್ಟ ಲ್ಲ ಇಡಿಯ ಇಲ್ಲ ಡಿ ಎಡ್ ಯಾಕಂದ್ರ ನಮ್ಮ ಫ್ರೆಂಡ್ ಅಲ್ಲಿ ಯಾರು ಡಿ ಎಡ್ ಮಾಡ ಡಿಲ್ಲ ಎಲ್ಲಾರ ಬೀ ಎಡ್
ಹಾ ಬಟ್ ಒಂದ ಏನಂದ್ರೆ ಡಿ ಎಡ್ ನಮ್ಮ ಫ್ರೆಂಡ್ಸ್ ಮಾಡಿದಾರೆ ಎಲ್ಲೋ ಒಂದು ಜೇವರ್ಗೆ ಹತ್ರ ಎಲ್ಲೋ ದಾಡಿಗೆ ಅಂತ ಎಲ್ಲೋ ಬಟ್ ಅವ್ರು ಮಾಡ್ಕೊಂಡಿದಾರಲ್ಲ ಅವ್ರ ಏನಂತ ರ ಫ್ರೀದಾಗೆ ಮಾಡ್ಕೊಂಡಾರ್ರೀ ಅವರು
ಅಂದ್ರ ಗರ್ಮೆಂಟ್ ಸೀಟ್ ಏನದು
ಹಾ ಗೌರ್ಮೆಂಟ್ ಸೀಟ್ ಅಲ್ಲೇ ಬಂದದ ಬಟ್ ಅಲ್ಲಿ ಜಾಸ್ತಿ ಅಂದ್ರೆ ಬಿ ಎಡ್ ಗೆ ಹೊಂಟಾರ ಡಿ ಯಡ--ಗ ಯಾರು ಇಲ್ಲ ಅಂತ ನಾವ್ ಕಾರಣಕ ಮಾಡಿದ್ರಿ ನೀನು ಮಾಡ್ತಿ ಅನೋ ಅಂತ ಅಂದೇ ರಿ ಬಟ್ ಆಟೈಮ ಅಲ್ಲಿ ಮಾಡಿದ್ರೆ ನನ್ ಡಿ ಎಡ--ನು ಕಂಪ್ಲೀಟ್ ಆಗ್ತತಿತ್ತ ರಿ ಹ್ಮ್ ಇಲ್ಲ ರೀ ಈ ಸಲ ನಾನ್ ಮುಗಿಸಕೊತೀನಿ. ಡಿ ಎಡ
ಅಷ್ಟೆ ಮಾಡ ಕೇಳ್ತನ್ ತೊಗರಿ ಕೇಳಿ ನಾಳ ಹಚ್ಚತಿನ್ರಿ ಮತ್ತ
ಹಾ ಸರಿರಿ ಹನ್ರಿ ಸರಿರಿ ಇಡ್ಲಿರಿ ಹಾ.